ಏನವ್ವ ಮಾಡ್ತಿದ್ದೀಯಾ.
ಹಲೋ.
ಎಳ್ಸ್ತಿಲ್ಲೇ ನ.
ಹ್ಮ್ ಹ್ಮ್ ಏನೆಲ್ಲ ಹೋಗಿದ್ದೆ ಅನ್ಸುತ್ತೆ ಮಲ್ಕೊಬಿಟ್ಟಿಯ.
ಅಯ್ಯೋ ಇವತ್ತು ಸುಸ್ತು.
ಯಾಕೆ ಹೊರ್ಗಡೆ ಹೋಗಿದ್ದ.
ಹ್ಮ್. ತಿಂದಿದ್ದಲ್ಲಾ ಉಂಡಿದ್ದ ದ್ದೆಲಾ ಬರೀ ಲಾಕೋಡ್ ಕೆಲ್ಸ ನಮ್ದ್
ಊಟ ಏನ್ ಮಾಡ್ದೆ.
ಊಟ ಏನ್ ಮಾಡಿಲ್ಲ ಮಧ್ಯಾಹ್ನ ಮಾಡಿದ್ದೆ. ರಕಿಲ್
ಹ್ಮ್ ಹ
ಹಾಗ ಏನಿಲ್ಲ
ಮತ್ತೇನ್ ಸಮಾಚಾರ
ಸಮಾಚಾರ ಏನಿಲ್ಲ ಹ್ಮ
ಹ್ಮ್
ನೀನ್ ಮಾಡ್ ದ್ಯಾ ಊಟ
ನಾನು ರೊಟ್ಟಿ ಪಲ್ಲೆ
ಹ್ಮ್
ಹ್ಮ್ ನಿಂಗೊಂದ್ ಕತೆ ಹೇಳ್ತೀನಿ ಕೇಳ್ ಹಂಗೆ ನಿದ್ದೆ ಜಾರ್ ಬಿಡ್ತೀಯಾ ಬುದ್ಧಿವಂತ ಕಾಗೆ ಅಂತ
ಹಾ ಹ್ಮ
ಒಂದು ಬೇಸಿಗೆಯ ದಿನ ಕಾಗೆಗೆ ತುಂಬಾ ಬಾಯಾರಕೆಯಾಗಿತ್ತು
ಹ್ಮ್.
ನೀರನ್ನು ಹುಡುಕುತ್ತಾ ಹೋದಾಗ ಅದಕ್ಕೆ ಒಂದು ಮಡಕೆ ಸಿಕ್ಕಿತು.
ಇಗೆ ನೀರ್ ಎಲ್ಲಿರುತ್ತೆ. ನೀರ್ ಹತ್ರ ಇದ್ದಲ್ಲ ಗೂಡ್ ಕಟ್ಕೋಬೇಕು.
ಅದ ಏನ ಸುಮ್ನೆ ಹಿಂಗ ಇವಾಗ ನೋಡು ನೀನ್ ಎಲ್ಲೋ ಮನೆ ಕಟ್ಟಿಸಿರ್ತಯಾ.
ಹಾ.
ಒಂದು ಜಾಗ ಎಲ್ಲಿ ಇರ್ತತಿ ಅಲ್ಲಿ ನೀರೇ ಇರೋದಿಲ್ಲ. ಅವಾಗ ನೀನು ಹುಡ್ಕೊಂಡ್ ಹೋಗ್ತ ತಾನೆ ಹಂಗೆ ಅದುನು,
ಇಲ್ಲ ಮನೆ ಕಟ್ಸೋಕಿಂತ ಮುಂಚೆನೆ ನೀರೆಲ್ಲಾ ತಯಾರ್ ಮಾಡ್ಕೊತೀನಿ.
ಇವಾಗ ಏನು ಬೇಸಿಗೆಯಲ್ಲಿ ನೀರಿಂದ ಅಭಾವ ಹಾಗೇ ಆಗತ್ತೆ. ಅಂತ ಎಷ್ಟೇ ಪ್ರಯತ್ನ ನೀನ್ ಮಾಡಿ ಬೋರ್ ಎಲ್ಲ ಹಾಕಸ್ಕೊಂಡ್ರು, ನೀರ್ ಎಲ್ಲಾ ಶೇಖರ್ಸಿಟ್ಕೊಂಡ್ರು,
ಹಾ, ಹಾ
ಅದೇ ತರ ಈ ಕಾಗೇನು ಹಿಂಗೆ ಅಲ್ಲೇ ಹರಾಡ್ತಿರ್ಬೇಕದ್ರೆ, ಅಧಿಕ್ ಬಾಯಾರಿಕೆ ಆಗ್ಬಿಡ್ತು, ಬೇಸಿಗೆ ಎಲ್ಲಾ ಬಿಸಿಲು ಜಾಸ್ತಿ.
ಕೇಳಿಸ್ತಿಲ್ವಾ,
ಸ್ವಲ್ಪ ಕಟ್, ಕಟ್
ಏನೋ ಅಂದ್ರೆ ಅಂತರ್ಜಾಲ ಮಟ್ಟ ಕಡಿಮೆ ಇರ್ಬೋದೇನು, ನಾನಿರೋ ಪ್ರದೇಶದಲ್ಲಿ ಅದಕ್ಕೆ ನಿನಗಾ ಥರ ಆಗ್ತಿರತ್ತೆ. ಇವಾಗ್ನೂ ಕೇಳಿಸ್ತಿಲ್ವಾ.
ಕೇಳಿಸ್ತಿದೆ, ಕೇಳಿಸ್ತಿದೆ
ಹ್ಮ್ ಅದೇ ಕತೆ ಮುಂದುವರೆಸ್ತೀನ್ ಕೇಳು ಆದರೆ ಮಡಿಕೆಯಲ್ಲಿ ನೀರು ಫುಲ್ ತಳದಲ್ಲಿತ್ತು. ನೀರು ತುಂಬಾ ತಳದಲ್ಲಿತ್ತು. ಕಾಗೆಯ ಮೂತಿ ನೀರಿಗೆ ಹೋಗ್ತಾನೆ ಇರ್ಲಿಲ್ಲ. ಅವಾಗ ಆ ಕಾಗೆ ಏನೋ ಒಂದ್ ತಲೆ ಓಡಸ್ತದ ಏನೋ ಒಂದು ಉ
ತಲೆ ಓಡಸ್ತದ.
ಹಾ. ಅದರದ್ದ ಯೋಚನೆಯನ್ನ ದೂರ ಆ
ತಲೆ ಓಡ್ಸುದ್ರೆ ತಲೆಗೆ ಮತ್ತೆ ದೇಹಕ್ಕೆ ಎದುರು ಆಗಲ್ಲ. ಜಾಗ
ನೀನು ತುಂಬಾ ಜಾಣೆ ಅಂತ ಗೊತ್ತು. ತಲೆ ಓಡ್ಸೋದು ಅಂದ್ರೆ ನಮ್ ಕಡೆ ಆ ಅರ್ಥ ಅಲ್ಲ. ಏನೋ ಒಂದ್ ಯೋಚನೆ ಮಾಡುತ್ತೆ ಇದಕ್ಕೊಂದು ಏನಾದ್ರು ದಾರಿ ಹುಡುಕ್ಬೇಕು, ಉಪಾಯ ಮಾಡ್ಬೇಕು, ಇವಾಗ ಯಾಕಂದ್ರೆ ಅದಕ್ ಫುಲ್ ದಾಹ ಆಗ್ಬಿಟ್ಟದ. ಆ ದಾಹನ್ನ ನೀಗಸ್ಬೇಕಂದ್ರೆ ಅದಕ್ ನೀರ್ ಬೇಕೇ ಬೇಕು.
ನೀರ್ ಬೇಕೇ ಬೇಕು. ತಲೆ ಓಡ್ಸಕ್ಕೆ ಅನ್ನ ಲ್ಲ ಅದನ್ನ ಯೋಚನೆ ಮಾಡುತ್ತೇ ಅಂತಾರೆ.
ನಾವು ನಮ್ಮ ಆಡು ಭಾಷೆದಾಗ ತಲೆ ಓಡ್ಸೋದೆೇ ಅಂತೀವಿ.
ಹ್ಮ್, ಹ್ಮ್
ಒಂದ್ ಉಪಾಯ ಮಾಡತ್ತ, ಅವಾಗ ಏನ್ ಮಾಡತ್ತ, ಅಲ್ಲಿ ಸುತ್ತ ಆ ಮಡಿಕೆ ಅಲ್ಲಿ ಅಕ್ಕಪಕ್ಕಕ್ಕ ಏನೇನು ಕಲ್ಲುಗಳೆಲ್ಲ ಬಿದ್ದ ಇರುತ್ತೆ ನೋಡು ಅದನ್ನೆಲ್ಲಾ ಎತ್ಕೊ ಬಂದ್ ಆ ಮಡಿ ಕೆ ಒಳಗ ಹಾಕ್ತದ.
ಕಲ್ಲುನ ಎತಕೂಂಡ ಬರಕ ಹಾಗುತ್ತ ಈವತ್ತ
ಅದು ಅಂದ್ರೆ
ಹ್ಯೂ ಅವರಿಗೆನ ಕೈ ಇಲ್ಲವ
ಅಂದ್ರೆ ಅದರ್ದು ಮುಖ ಕೊಕ್ಕೆ ಇರುತ್ತಲಾ ಕೊಕ್ಕೆೆಯಿಂದ ಒಂದೊಂದೇ ಕಲ್ಲನ್ನ ಎತ್ಕೊಂಬಂದ್ ಎತ್ಕೊಂಬಂದ್ ಆ ಮಡಿಕೆ ಒಳಗೆ ಹಾಕತ್ತೆ
ಅದನ್ನ ಎತ್ಕೊ ಬರಂದು ಅನ್ನಲ್ಲ ಕುಕ್ಕೆಯಿಂದ ಪಿಕ್ಕಿ ಏನಂತಾರೆ ಕಚ್ಚಿ ಕಚ್ಚಿ ಬಾದ
ಅದೇ ಕೊಕ್ಕೆೆಯಿಂದ ಎತ್ ಕುಂಬರತ್ತೆ ಆಕತ್ತೆ
ಅಲ್ಲ ಚಿ ಚಿಕ್ಕದ
ತಗೊಂಡ್ ಬಂದ ದು ಆ ಮಡಿಕೆ ಎಲ್ಲ ಹಾಕತ್ತೆ ಇವಾಗ ನಾವು ಓದಿರ್ತೀವಲ್ಲಾ ಭೌತಶಾಸ್ತ್ರದಲ್ಲಿ
ಹಾ
ಆಹ ನೀನು ನೀರಲ್ಲಿ ಏನಾದ್ರರು ಭಾರವಾದ ವಸ್ತುವನ್ನ ಹಾಕಿದ್ರೆ ನೀರ್ ಮೇಲಕ್ ಬರುತ್ತೆ ಭಾರವಾದ ವಸ್ತು ಕೆಳಕ್ ಹೋಗುತ್ತೆ
ಹ್ಮ್ ಗೊತ್ತು
ಹಾ ಅದೇ ತರ ಪ್ರಕ್ರಿಯೆ ಈ ಮಡಿಕೆಯಲ್ಲೂ ಆಗುತ್ತಾ ಇದು ಕಲ್ಲುಗಳೆಲ್ಲಾ ಹೋಗಿ ಕೆಳಗಡೆ ಕೂತ್ಕೊಂಡು ಮೇಲ್ಗಡೆ ಬರುತ್ತೆ ನೀರು ಅವಾಗ ಕಾಗೆಗೆ ನೀರು ಕುಡಿಯಕ್ಕೆ ಸರಳವಾಗಿ ಆಗತ್ತ ಅವಾಗ ಅದು ತನ್ನ ಕೊಕ್ಕರೆಯಿಂದ ನೀರನ್ನ ಕುಡಿದು ಬಾಯಿಂದ ನೀರನ್ನ ಕುಡಿದು ತನ್ನ ದಹ ಅನ್ನ ತೀರಿಸಕೊತದ
ಹ್ಮ್ ದಾ ಹ ತೀರಸಕೂಳಕ್ಕೆ ನೀರ್ ಸಿಕ್ಬಿಡತ ಅದಕ್ಕೆ ಅಷ್ಟು ನೀರ ಸಿಕ್ಕಬಿಡುತ್ತಾ
ಹ್ಮ ಇವಾಗ ಅಷ್ಟೂ ಇಲ್ಲ ಅನ್ನೋಕ್ಕಿಂತ ಅಷ್ಟಾದ್ರೂ ಸಿಕ್ಕಿದೆ ಅಲ್ಲ ಅದಕ್ಕೆ ಸಂತೋಷದಿಂದ ನೀರನ್ನು ಕುಡಿಯತ್ತ ಇದರಿಂದ ನಿನ್ಗೆ ಏನ್ ಅರ್ಥ ಆಗತ್ತಾ
ಕಷ್ಟ ಬಂದ್ರೆ ಬುದ್ಧಿಯಿಂದ ಎದುರಿಸ್ಬೇಕು
ಹಾ ಏನೇ ಕಷ್ಟ ಬಂದ್ರು ನಾವು ಬುದ್ಧಿಯಿಂದ ಅದನ್ನ ಅದಕ್ಕೊಂದು ದಾರಿ ಹುಡ್ಕೊಂಡು ಅಂದ್ರೆ ಒಳ್ಳೆಯ ದಾರಿ ಹುಡ್ಕ್ಬೇಕ್ ಯಾವಾಗ್ಲು
ಓ ದಾರಲಿ ಒಳ್ಳೆದ್ದು ಕೆಟ್ಟದು ಇರತ್ತಾ
ಹ ಇವಾಗ ನೀನ್ ಏನೋ ಕಷ್ಟದಲ್ಲಿದ್ದೀಯಾ ಅಂದ್ರೆ ನೀನ್ ಗುರಿಯನ್ನ ತಲುಪಕ್ ಆಗ್ತಿಲ್ಲ ಅಂದ್ರೆ ನೀನು ಒಂದು ಒಳ್ಳೆ ದಾರಿಯಲ್ಲಿ ಒಳ್ಳೆ ಪ್ರಯತ್ನನ ಮಾಡ್ಕೊಂಡ್ ಹೋಗ್ಬೇಕು ಇವಾಗ ನಾನ್ ನನ್ನ ಗುರಿಯನ್ನ ತಲುಪಬೇಕು ಅಂತ ಯಾವುದ್ಯಾದೋ ಕೆಟ್ಟದಾರಿ ಎಲ್ಲ ಹಿಡಿಬಾರ್ದು ಅದೇ ರೀತಿ ನಿನ್ನ ಯೋಚನೆಗಳನ್ನ ಚತುರತೆಯನ್ನ ಎಲ್ಲ ಉಪಯೋಗಿಸಿ ನಿನ್ನ ಬುದ್ಧಿವಂತಿಕೆ ಮತ್ತೆ ಪ್ರಯತ್ನದಿಂದ ನಿನ್ನ ಕಷ್ಟನ ನೀನು
ಚಿಕ್ಕ ಮಕ್ಕಳಿಗೆ ಚಿಕ್ಕ ಮಕ್ಳಿಗೆ ತೊಂದ್ರೆ ಆದ್ರೆ ಅವ್ರೇನ್ ಮಾಡ್ಬೇಕು ಅವ್ರಿಗೆ ತಲೆ ಓಡ್ಸೋದು ಇವತ್ ಯೋಚನೆ ಮಾಡೋದು ಕಷ್ಟ ಇದುರ್ಸೋದು ಎಲ್ಲ ಗೊತ್ತಿರಲ್ಲ ಅಲ್ಲ ಚಿಕ್ಕಮಕ್ಕಳ ಏನ್ ಮಾಡ್ಬೇಕು
ಅದಕ್ಕಂತ
ಮತ್ತೇನ್ ಸಮಾಚಾರ
ಇವಾಗ ಚಿಕ್ಕ ಮಕ್ಕಳಿಗೆ ಕಷ್ಟ ಅಂದ್ರೆ ಏನು ಅದೇನು ಪೇಟ ಅಲ್ಲಿ ಇರುತ್ತೀರನ್ನೋ ತಿನ್ನಕ್ ಆಗ್ತಿಲ್ಲ ಕಟ್ಟಾಯಕೊಂಡು ಅವ್ರ ಅದನ್ನ ಅದ್ರಂತ ಸಹಾಯ ಮಾಡಕ ಅದರ ತಾಯಿ ತಂದ ಇರ್ತಾರ
ಹ್ಮ್ ಅವ್ರ ತಂದೆ ತಾಯಿ ತತೀರಾಸ್ತಾರೆ ಅಷ್ಟೆ
ಹಾ ಅದೇ ಅದು ಏನಾದ್ ತಿನ್ನ ಇವಾಗ ಅದು ತಿನ್ನುದಾಯ್ತು ಇವಾಗ ಅದೇ ತರ ಮತ್ತ ಏನಾದ್ರೂ ಇದ್ರೆ ಅದೇನಾದ್ರೂ ತಪ್ಪು ಅದೇನಾದ್ರೂ ತಪ್ ಹೆಜ್ಜೆ ಇಟ್ರೆ ಅದನ್ನ ತಿದ್ದಬೇಕು ಅಂತ ತಿದ್ದಕ್ಕಂತ ಅದರ ತಂದೆ ತಾಯಿಗಳು ಇರ್ತಾರ
ಸ್ವಲ್ಪ ನಿಂತ್ಕೊ ನೀನ್ ಇಷ್ಟೊತ್ತು ಮಾತಾಡದ್ ಕೇಳಿಸಿಲ್ಲ
ಹೌದಾ ಲೋ ಅಂದ್ರೆ ನೀನು
ನೀ ಹೇಳೋವರ್ಗು ನೀನ್ ಹೇಳೋದೇ ಇಲ್ಲ ನೀನ್ ಇಷ್ಟೊತ್ತು ಮಾತಾಡಿರೋದು ಬಂದಿಲ್ಲ ಇಲ್ಲಿ ನೀನ್ ಇವಾಗ ಸುಮ್ಮ್ ಇದ್ರೆ ಅವಾವಾಗ ಮಾತಾಡದಿದೆ ಇವಾಗ ಬರತ್ತೆ ನಿನ್ ಸೇರ್ಬಿಟ್ಟು ಏನೇನೋ ಆಗ್ಬಿಡತ್ತ ಮಾತಾಡಿ ಇವಾಗ ಕೇಳಿಸ್ತಾಐತೆ
ಇದೇ ಒಂದು ಮಾತ್ ಹೇಳುತ್ತಿದು ಊಟದಾ
ಹ್ಮ್ ಊಟ ಏನಿಲ್ಲ ಹಸ್ವಿಲ್ಲ ಇಲ್ಲ ಮಲ್ಗಿದ್ಧಿನಿ
ಯಾಕೆ ತಿನ್ಬೇಕಲ್ಲ ಸ್ವಲ್ಪ ಏನಾದ್ರುವೇ
ಅಯ್ಯೋ ನನ್ ತಂಗಿ ಬೆಳಿಗ್ಗೆನೂ ಪಲ್ಯ ಅನ್ನ ಮಧ್ಯಾಹ್ನನೂ ರೊಟ್ಟಿ ಪಲ್ಯ ಇವಾಗ ಕಟ್ಟಿತ್ತಲ್ಲ
ಮತ್ತೆ ಆರೋಗ್ಯಕ್ಕ್ ಒಳ್ಳೆಯದೆ ಅಲ್ಲ ಎನ್ಬೇಕು
ಒಳ್ಳೇದೆ ಬಿಡು ಸಾಕಾಯ್ತು ಅಂದಕ ನಂಗಗೆ ಹಸ ಇರ್ಲಿಲ್ಲ ಸ್ವಲ್ಪ ಇವತ್ತು ಏನಂತಾರೆ ಪ್ರಯಾಣ ಮಾಡಿ ಬಂದೆ ಅದಕ್ಕೆ ಸುಸ್ತಾಯ್ತು ಊಟ ಇನ್ ಬೇಡ ನಿದ್ದೆ ಮಾಡ್ಬೇಕು ಅಂತ ಅಷ್ಟೆ
ಹ್ಮ್ ಹ್ಮ್
ಊರ್ ಹೋಗ್ಲಿಲ್ವಾ ನೀನು
ಅದೇ ನಿನ್ನೆ ಹೋಗೋಣ ಅಂತ ಎಲ್ಲಾ ತಯಾರಾಗಿದ್ದೆ
ಹ್ಮ್
ಸಂಜೆ ಆಗ್ಬಿಡ್ತು ನಾನು ಕಾಲೇಜ ಎಲ್ಲ ಮುಗಿಸಕೊಂಡ್ ಬರಷ್ಟ್ರಲ್ಲೇ ಮನೆಗೆ
ಹ್ಮ
ನಾ ಮತ್ತೆ ಮನೆಗೆ ಬಂದು ತಯಾರಾಗಿ ಹ ಹೊರಡಷ್ಟ್ರಲ್ಲೇ ಮಳೆ ಶುರುವಾಗ್ಬಿಡ್ತು
ಅಯ್ಯೋ ಪಾಪಾ
ಮತ್ತೇನ್ ಮಳೇೆಯಲ್ಲಿ ಹೋಗೋದು ಬೇಡ ಬಿಡುುವಂತ ಬಿಟ್ಟೆ ಹೋಗ್ಲಿಲ್ಲ
ಹ್ಮ್
ಸರಿ ಮತ್ತೆ ಮಾಡ್ಲಾ
ಹ್ಮ್ ಸರಿ ಏನು ಇಷ್ಟೊಂದು ಒಂದು ಕೆಲ್ಸನಾ ನಿಂಗೆ
ಏನಿಲ್ಲ ಮತ್ತೆ ಮಾಡ್ತೀನಿ ಬಿಡು ನಾಳೆ ನಿನ್ ಮಲಕು
ಸರಿ ಶುಭ ರಾತ್ರಿ
ಹ್ಮ್ ಶುಭ ಬರತ್
ಇಡು
ಹ್ಮ್